ಹ
ಹಲೋ ಏ ಮಾಡತ್ೀ
ಹ ಕ ಅವ್ರ
ಹ ಬೋದ್ನೂರೀ
ಹದನೂರಾ ಆಪ್ರ ನಮ್ದಲ್ಲಿೇ ಶಾಪುರ್ ಅಂತ
ಹ್ಞೂ ರ
ಹ ನೀ ನಿಮ್ಮ್ ಹೆಸ್ರೇನ್
ನಮ್ಮ್ ಹೆಸರು ಮಲ್ಕಪ್ರೆ ನಿಮ್ಮ್ ಹೆಸರು ಏನ್ೀ
ಆಮೇಶ್ವರ ಬಿಮಲಗಡಂತಾರೆ ಹಾ ನೀವು ವರ್ಕ್ ಏನ್ ಮಾಡ್ತಾ ಇದ್ದಿರಿ
ವರ್ಕ್ ಏನಲ್ರೀ ರೈತರ ವರ್ಕ್ ಮಾಡ್ತಾರ
ರೈತರ ವರ್ಕ್ ರೀ
ಹ್ಞನ್ ರಿ
ಆ ಮತ್ತೆ ಇದು ನಾವು ನಿಮ್ ಜಮೀನ್ ಎಷ್ಟ್ದರಿೀ
ನಮ ಜಮೀನು ಎರಡುವರೆ ಎಕರೆ ಇದು
ಎಡುವರೆ ಎಕ್ರೆ ಹಾ ಬ್ರೋ
ಹೂನ್ ರಿ
ಹಾ ಹ ನಾವು ನಮ ನಮ್ದು ಒಂದು ನಾಕೇಕ್ರೆ ಇದೆ ಬರು
ಹಊನ್ ರೀ
ಹಾ ಅದಕ್ಕೆ ನಮ ನಾವು ಬಿತ್ತ ಏನ್ ಬಿತ್ಬೇಕಂತ ನಿಮ್ಗೆ ಕಾಲ್ ಮಾಡಿದ್ದೇವೆ
ನಾವು ತೊಗರಿ ಬಿತ್ತರಿ ಹತ್ತಿ ಶೇಂಗಾ
ಹಾ ಯಾವ್ದು ಬಿದ್ದ್ರೆ ಚೆನ್ನಾಗಿ ನಮ್ಗೆ ಇನ್ಕಮ್ ಕೊಡುತೆ ಬ್ರರ್
ಅದ ಅತ್ತರಿ ಅತ್ತಿ ತೊಗರೆ ಶಂಗ
ಹ್ಮ ಜಾಸ್ತಿ ಅಂದ್ರೆ ಯಾವ ಯಾವ್ದ ಇನ್ಕಮ್ ಜಾಸ್ತಿ ಲಾಭ ಕೊಡ್ತದೆ
ಜಾಸ್ತಿ ಅಂದ್ರೆ ಹತ್ತಿ ಕೊಡತ್ರಿ
ಅತ್ತರೆ
ತೋಗರಿ
ಹ್ಮ ಅತ್ತ ಎದರ್ಲ್ಲ ಊರು ಬೇಕರಿ ಅದು
ಅದು ಟ್ಯಾಕ್ಟ್ರ ಗಾಳೆ ಹಾಕ್ಬೇಕ್ರಿ
ಹಾ
ಗಳ ಹಾಕಿ ಮನ್ಷ್ಯರ್ಲ್ಲ ಕೈಲ ಓಸ್ಬೇಕ್ರಿ
ಹಾ
ಹನ್ರಿ ಮತ್ ಅವ ನಾಟ್ಲಿಕ್ ಅಂದ್ರ ನೀರ್ ಹಸ್ಬ್ರಿ ಗೊಬ್ಬಿ ಗೊಬ್ಬಿ ರ ನರೋವರೆ ಹ್ಮ ರಿ
ಮತ್ತೆ ನಮ ನಮ್ ಕಡೆ ಈ ಕಡೆ ಜೋಳ ಸಜ್ಜೆ ಯಾವದು ಮಾಡ್ತಾರಿೀ ಅದಕ್ಕೆ ಈ ಕಡೆ ಬಹಳ ಲಾಭ ಇಲ್ಲ ಅದಕ್ಕೆ
ಎಳುವರೆ ಯಾವ್ದು ಬರ್ತದೆ ಜಾಸ್ತಿ
ಹ್ಮ್ ಜಾಸ್ತಿ ಇ ಶೇಂಗಾರಿ ನಮ್ದು
ಹಊನ್್ರರಿ ಮತ್ತ
ಮತ್ತೆ ತೊಗರಿ ಜಾಸ್ತಿ ಬರ್ತದೆ
ಹ್ಮ್
ನಾವು ಬಿತ್ತಲ್ಲ ಸ್ಕೂಲ್ ಕಾಲೇಜ್ಗೆ ಹೋಗ್ತಿದ್ದೀವ್ರ
ಹನ್ರೀ
ಮನೆಯಲ್ಲಿ ಹ ಈಗ ಜಗಳ ಆಗಿದೆ ನೀ ಏನ್ ಕೆಲ್ಸ ಮಾಡಲ್ಲ ಅದ ಮಾಡಲ್ಲ ಹ ಅದಕ್ಕೆ ಸುಂದ ನಾಕು ಎಕರೆ ಜಮೀನ್ ಇದೆ ಅ ಅದೇ ಮಾಡ್ಕಂತ ಬಂದ್ರು ಕಿ ಅದಕ್ಕೆ ನಮ್ಗೆ ಟೈಪ್ದು ಯಾವ್ದು ಗೊತ್ತಿಲ್ಲ
ನಿಮ್ ಕಡೆ ನೀರ್ ಹೊರ ಇದೆಯ ನೋಡ ಒಣ ಬಸ್
ಹಾ ನೀರಾವರಿ ಕೆ್ಯನಲ್ ಇದೆ ನಮ್ದು
ಹ ನಮ್ಮ್ ಕಡೆ ನೀರು ಹೊರದ
ಹಾ ಹೌದಾ
ನೋಡ್ರಿ ನಿಮ್ ಮತ್ತೇ ಏನ ಕೆಲ್ಸ ಮಾಡಡ್ತೀರಿ
ಅದಕ್ಕೆ ಬಿತ್ತ ಈಗ ನಾವ್ದ ಹತ್ತಿ ಬಿತ್ಬೇಕಂದಿವ್ರ ಅದಕ್ಕ ಸೊಲ್ಯೂಷನ್ ಏನೇನು
ಅತ್ತರಿ ಬಿತಿವಲ್ರಿ
ಹತ್ತಿ ಬಿತ್ತೀವ್ರಿ ಈಗ
ಹ್ನ್ ರೀ
ಅದಕ್ಕ ಡೇ ಏನೇನ್ ಹಾಕ್ಬೇಕ್ರಿ ಮತ್ತೆ ಹುಳಾಪಳ
ಗೊಬ್ಬರ ಹಾಕ್ಬೇಕ ರೆಡ್ ಡಿ ಎಪಿ
ಹಾ ರೇ
ಇಪ್ಪತ್ ಇಪ್ಪತ್ತು ಜರು ಹದಿಮೂರು
ಹಾ
ಮತ್ತ ಮುಂತಾದ ಗೊಬರಗಳು ರಾಸಾಯನಿಕ ಗೊಬರಗಳು ಹಾಕತೆ
ಹಾ್ರೋ ಮತ್ತೆ
ಮತ್ತೆ ಚಿಪ್ಪಗೊಬ್ರ
ಹಾ
ಮತ್ತತ್ ಕುರಿಗೊಬ್ರ ಅಂಂತದ್ ಹಾಕ್ಬೇ್ರಿ ಅಂದ್ರೆ ಒಳಗ ಜಾಸ್ತಿ ಬರ್ತಾರ
ಹಾ ಬ್ರೋ ಮತ್ತೆ
ಮತ್ತೆ ಏನೇ ಇಷ್ಟೇ ನೋಡ್ರಿ ನಿಮ್ ಕಡೆ ಏನೇನ್ ಆಗ್ತರ
ಹ ನಮ್ ಕಡೆ ಎಲ್ಲ ಇದು ಅದೇ ನಮ್ ಕಡೆ ಜಾಸ್ತಿ ತಿಪ್ಪಿ ಗೊಬ್ಬರ ಆಕ್ತಾರಬೋ ಅದಕ್ಕೆ ಜರ ಬೇಗ ಬರೋ ಮುಕಂದ್ರೆ ಯಾವ ಗ ಒಬ್ಬ್ರ ಹಾಕ್ಬೇಕು ಅಂತ ನಿಮ್ಗೆ ಕೇಳ್ತಾ ಇದ್ದೇವೆ
ಹ್ನ್ರಿ ಮಾಡತ್ತಾರೆ
ಅದೇ ರೀ ಯಾವ ಗೊಬ್ಬ್ರ ಹಾಕ್ಬೇಕಕ್ ಜಲ್ದಿ ಬೇಗ ಬರ್ಬೇಕಂದ್ರ
ಕುರ ಗೊಬ್ಬರ ಬ್ರೆ ನೀಿಯ ಪೇ ಗಟ್ಟ ಗೊಬ್ಬರ
ಆ
ಗಟ್ಟಿ ಗೊಬ್ಬರ ಹಾಕ್ರ ಏಳುವರ್ಷ ಜಾಸ್ತಿ ಕೊಡ್ತೆ
ಹಾ ಮತ್ತೆ ಒಬ್ರು
ಮತ್ತೆ ಗಳೆ ಹೊಡಿಬೇಕ್ರೀ ಹತ್ತ ದಿವ್ಸಲ್ಯಾಗ
ಹ ಮ ಮತ್ತೆ ಅಂದರು ಮತ್ತೆ
ಮತ್ತೆ ಕಸ ತೆೆಗೆಯೋದು ಕಳೆ ತೆಗಬೇಕು
ಹಾ ಮತ್ತೆ
ಮತ್ತ ಅಡಿ ಬಿಡಿಬೇಕು ಇಬ್ಬರುಡ್ದು
ಹಾ ಮತ್ತೇನ್ ಹಾ ಬ್ರೋ ಮತ್ತೆ
ನಿಮ್ ಕಡೆ ಮತ್ತೆ ಏನ್ತ ನಮ್ ಕಡೆ ಇಷ್ಟ ಐತ್ರಿ ನಿಮ್ ಕಡೆ ಮತ್ತೇನ್ ಮಾಡ್ತಾರೆ
ಅದ ನಾವು ಅತ್ತಿ ಬಾಳ ಬಿತ್ತುತ್ತೇವೆ
ಹಊಞನ್ ರೀ
ಅದಕ್ಕೆ ಈ ಸಾರಿ ನಾವ್ ಹತ್ತಿ ಬೇಡ ಶಂಗ ಹಾಕ್ಬೇಕಂತಬ್ರರು ಅದಕ್ಕೆ ನಿಮ್ಗೆ ಯದಕ್ಕ ಯ್ದ ಬೆಳೆ ಹುಳ ಬಿಳ್ಬಾರ್ದಂದ ಮತ್ತ ಅ ಸದಿ ಬಾಳ ಆತದ ನೋಡಬ್ರ ಅದ ಆಗ್ಬಡೋದಂದ್ರೆ ಏನೇನು ಹೊಡಿಬೇಕರು ಅದಕ್ಕೆ ನಿಮ ಕೇಳ್ತಿದೆ
ಏನ್ ಒಡ್ಯದಲ್ರೀ ಅ ಸದಿ ತಗಸ್ಬಕ್ಿ ಶಂಗಕ್ಕ ಅದೊಂದು ಎಣ್ಣು ಬರ್ತ ಎಣ್ಣು ಹಡ್ಬಿಟ್ರಿ
ಹಾ ಬೋ ಮತ್ತೆ
ಅವಕನ ನೀರ ಬಿಡ್ಬಕ್ ನೀರ ಬರಿ ಜಾಸ್ತಿ ಇರದ ನೀರ್ ಬಿಡ್ಬೇಕ
ಹಾ ಮತ್ತೆ
ಸಂಗಕ್ ನೀರು ಎಷ್ಟು ಇರ್ತ ಅಷ್ಟು ಬಾಡ ಎವರಿ ಜಾಸ್ತಿ ಬರುತ್ತೆ
ಹಾಬೋ ಮತ್ತೆ
ಮತ್ತೆ ಎಷ್ಟೇನೋ ನಿಮ್ ಕಡೆ ಸಜ್ಜಿಿಗೆ ಏನೇನ್ ಆಕ್ತಾರೆ
ಸಜ್ಜಿ ಸಜ್ಜಿ ಬೇಗ ಬರ್ಂದ್ರ ನಮ್ ಕಡೆ ಅದ ರಾಸಾಯನ ಗೊಬ್ಬ್ರ ಅಂತರು ಕೇಳ ಇಲ್ಲ ನಾವು ಈಗೀಗ ಮ ಕೇಳುತ್ತೇವೆ
ಹ್ನ್
ಬರೀ ಯಾವ ಕಾಲ್ ಬಂದ್ರೆ ಎತ್ಬಾಡ್ರಿ
ಹ್ಮೀ
ಬರೀ ತಿಪ್ಪಿಗೊಬ್ಬ್ರ ಅಷ್ಟೇ ಆಗ್ತಾರ ನಮ್ಗೆ ಹಾ ಅದ ಅಕೆ ನಿಮ್ ಕೇಳ್ತಾ ಇದ ಒಬ್ರು ಮತ್ತೆ ಏನೇನ ಹಾಕ್ಬೇಕಂತ
ಮತ್ತೆ ಏನಲ್ರ ನೋಡ್ರಿ ಅಷ್ಟೇ ಹಾಕ್ಬೇಕ ನಿಮ್ ಕಡೆ ಮತ್ತತ್ ಏನೇನ್ ನೋಡಿದ್ರರು ಬಸ್ಗಳು ಅವು ಎಲ್ಲ ಡೈಲಿ ಬರ್ತಾರೆ
ವಾ ಟೈಮ್ ಟೇಬಲ್ ಇಲ್ರಿ ಅವಕ
ಹನ್ರೀ ಮತ್ತೆ ಯಾವಾಗ ಹೋಗಬರ್ತಾರ
ಟೈಮ್ ಎಲ್ಲ ಟೇಬಲ್ ಬೆಳಗ್ಗೆ ಬೆಳಗ್ಗೆ ಆರ್ಕ್ಕಂದು ಓದ್ತದ್ರಿ ಇಲ್ಲೇ ಇದ
ಹಡ
ಹ ಮತ್ತ ಅ ನಮ ಶಾಪ್ರಿಗೆ ನಮ್ದು ಊರು ಇರೋದ ಬೇರೆ ರೀ
ಹುನ್ ರಿ
ಹ ಸದ್ಯಕ್ ನಾವ್ ಶಾಪುರ್ದಾಗ ಇರೋ ಊರಿಗಂತ್ರ ಬೆಳಗ್ಗೆ ಆರಕ್ ಒಂದ್ ಬಸ್ ಅದಾ
ಹುನ್ ರಿ
ಬಗ್ಗೆ ಎಂಟ ಕು ಒಂದ ಇದೆ ಮತ್ತೆ ಒಂದುವರಿ ಒಂದಿದೆ ಎರಡುವರಿ ಎರಡಕ್ಕಂದ ಇದೆ ಹ
ಹ ರಿ
ಮತ್ತೆ ನಾಲ್ಕೂರಿಗೊಂದಿದೆ ಶೀದ ಒಂಬತ್ತಕ್ಕೊಂದಿದೆ
ಹ್ಮ ಮತ್ತೆ ಆಟೋ ಆಟೋಗಳು ಅ ಎಲ್ಲ ಹೂದ್ತರಿ
ಹ ಅವು ಆಟದರ ಒಂದ ಬಾ ಒಂದ್ ಬಾಳಿಗೆ ಕರ್ಕೊಂಡ ಹೋದ್ರೆ ಏಳು ಎಂಟಟ್ ನೂರು ರೂಪಾಯಿ ತೋತಾರ ಬರೀ ಬರಿ ಮೂವರಿಗೆ
ಹಲೋರೀ ಹ್ನ್
ಬರೀ ಒಂದಿಬ್ಬ್ರ ಮೂವರಿಗ್ ಒಯ್ಬೇಕಂದ್ರೆ ಏಳ ಎಂಟು ನೋಡ್ಪಾಯಿ ತಗತಾರರು ಅವ್ರ
ಹು ರಿ
ಹಾ ಅದಕ್ಕ ಆ
ಅದಕ್ಕೆ ಮತ್ತೇನ್
ಮತ್ತೆ ನಿಮ್ಮ್ ಕಡೆ ಸ್ಕೂಲ್ ಅದು ಏನ ಇದ್ದಾವೆ ಎಲ್ಲವ
ನಮ್ ಕಡೆ ಸ್ಕೂಲ್ ಇದವಿ ಎಲ್ಲಾ ಚೆನ್ನಾಗಿರತ್ತಾರ ಪಾಠ ಸ್ಕೂಲ್ ಹಳೇದಾಗಿದೆ ಹೊಸ ಕಡ್ಸಕತ್ತಿದೀರೀ
ಹ ಬ್ರೋ ಎಲ್ಲಿ ಹೊಸದು
ಹರಮಯ ಟೆಂಪಲ್ ಹತ್ರ
ಹರೇಶ್ವರಿ ಟೆಂಪಲ್ ಹತ್ರ
ಹ್ಞನ್ ರಿ
ಹಾ ಮತ್ತೇ ನಡದ ಅಬ್ರವರಿ ನಿಂಬಲ್ಲಿ
ಮತ್ತೆ ಏನೆಲ್ಲ ಕೃಷಿ ಮಾಡೋದು
ಹಾ ಕೃಷಿ ಏನನ್ ಬಿಕ್ತರ್ ನೀವು
ತೊಗರಿ ಹತ್ತಿ ಚಾಜ್ಜಿ ಜೋಳ
ಹಾ
ಮೇಕೆತನೆ
ಹಾ
ನಾ ಆ ತರ ಬೆಳಗಳ್ಬತೇನೆ
ಹೌದಾ
ನಿಮ್ ಕಡೆ ಎಲ್ಲಾ ಕಡ್ಲಿ ಗಿಡ್ಲಿ ಹಾಕ್ತಾರ
ಕಡ್ಲೆ ಗಿಡ್ಲೆ ಏನೆಲ್ಲ ಬರು ನಮ್ ಕಡೆ ಹ್ಮ ಕಡ್ಲಿ ಗಿಡ್ಲಿ ಏನ್ ಹಾಕಲ್ಲ ಬರಿ ಹತ್ತಿ ತೊಗರಿ ಸಜ್ಜಿ ಜೋಳ ಹ
ಹ್ಮ್
ಬರಿೀ ಇಷ್ಟ ಮಾತ್ರ ನಮ್ ಕಡೆ ಬೆಳೆಯದು. ಕಟ್ ಮಾಡಿ ಬ್ರೊ ಕಟ್ ಮಾಡ್ ಮಾಡಿ.
ಆಟು ಮಾಡಲ್ಲ
ಮತ್ತೆ ನಿಮ್ ಕಡೆ ಹೇಗಿದೆ ಮಳೆ ಗಾಳಿ.
ಎಲ್ಲ ಮಳೆ ಇಲ್ಲ ಏನ ಇಲ್ಲ ನಿಮ್ ಕಡೆ ಎಲ್ಲ ಟ್ಯಾಕ್ಟರ್ಲ್ಲ ಬಳಸ್ತಾರ ಎತ್ಗಳು ಬಳಸಲ್ಲ.
ಅದೇ ರೀ ನಾವು ಹತ್ತಿ ಹತ್ತಿ ಬಿತ್ಬೇಕಂತ ಮಾಡಿದ್ದೇವೆ.
ಹೂನ್ರಿ
ಟ್ಯಾಕ್ಟ್ರಲೆ ಚೆನ್ನಾಗಿ ಬರ್ತದೆ ಅಥವಾ ಎತ್ಗಳ ಚೆನ್ನಾಗಿ ಬರ್ತದೆ.
ಎಡ್ರಲ್ಲ ಚೆನ್ನಾಗ್ ಬಡ್ತರ್ -
ಯಾವ್ದ್ರಲ್ಲೇ ಬರ್ತದ್ರೆ ಚೆನ್ನಾಗಿ ಓಡದ್ರ. ಹಲೋ ಯಾವದ್ರಲ್ಲಿ ಚೆನ್ನಾಗ್ ಬರ್ತದ್ರೀ ಜಾಸ್ತಿ ಹೊಡುದ್ರ
ಎತ್ಕೊಳ್ಳ ಸಲ್ಪ ಸಾಲ ನೆಟ್ಟಗ್ ಟ್ಯಾಕ್ಟರ್ ಆದ್ರ ಸೊಪ್ ನಟ್
ಹಾ
ಅಂದ್ರ ಎತ್ಗಳು ಇದಕ್ ಚಲೋ ರೀ ಎಡಿ ಕುಂಟೆಗೆ.
ಹಾ
ಹ ಅದಿಕ್ಕೆೆ ಚಲೋ.
ಅದಕ್ಕೆ ಚಲೋ ಅ
ಹ್ಮ್ ಮತ್
ಹ ಮತ್ತೆ ನಡದ ಬೋ ನಿಮ್ ಕಡೆ ಸಮಾಚಾರ. ನಿಮ್ದೇನ ಇಲ್ವಾ ಜಮೀನು.
ನಮ್ ಜಮೀನ ಇದೆ ಎರಡೂವರ್ ಎಕ್ರೆ ಇದೆ ಅಷ್ಟರಗೆ ಎಲ್ಲ ವ್ಯವಸಾಯ ಮಾಡ
ಅಷ್ಟೆ ನೀವು ಪಾಲ್ಗೆ ಹಾಕಿದಿರ ಅಥವಾ ಸ್ವಂತ ಮಾಡ್ತೀರಾ.
ಸ್ವಂತ ಸ್ವಂತ ಮಾಡ್ತೀವಿ.
ಸ್ವಂತ
ಹ್ಮ್
ಹ ಬ್ರೊ ಸರಿ ನೀವು. ಮತ್ತೆ ನಿಮ್ ಕಡೆ ಕೆನಲ್ ನೆರಾವರಿ ಏನಾದ್ರೂ ಇದ್ಯಾ ಇದ್
ನೀರವರಿ
ನೀರಾವರಿ ಅದ ಇಲ್ವಾ.
ನಮ್ ಕಡೆ ನೀರಾವರ ಐತಿ ಒಣ ದಷ ಇಲ್ಲ
ಇಲ್ವಾ ಒಣ ಬೆಸಾಯಿ. ಏನು ಕೆನಲ್ ಇದೆ ಬಾವಿ ಕೆರೆ ಯಾವ್ದ -
ಬಾವಿಗಳು
ಹಾ ಬ್ರೋ ಮತ್ತೆ
ಮತ್ತೆ ಇಂತ
ಹ ಅಂದ್ರ ನಿಮ್ಗ ನೀರಿಗೆ ತೊಂದರೆ ಅತ್ರಿ ಇಲ್ಲ.
ಇಲ್ಲ ತೊಂದ್ರೆ ಇಲ್ಲ. ನಿಮ್ ಕಡೆ ಎಲ್ಲ ಕುಡಿಯ ನೀರ್ಗೆ ತೊಂದ್ರೆ ಅದ.
ಕಪಟೆ ತೊಂದ್ರೆ ಬ್ರೋ ನಮ್ ಕಡೆ ಮನೆ ಮನೆಗೆ ಟ್ಯಾಂಕ್ ಗಟ್ಲೆ ಹಾಕ ಹೋಗತಾರ ನೀರು.
ಹಲೋ
ಹಲೊ ಬ್ರೊ ಇಡ್ಬಾಡಿ ಏನ್ನ ಹನ್ನೆರಡ್ ನಿಮ್ಷ ಅದ್ - ಹನ್ನೆರಡ್ ನಿಮ್ಷ ಅದ ಬ್ರೊ ಮತ್ತೆ ನೆಡದದ್
ಮತ್ತೆ ಎನ್ ಇಲ್ಲ ಬ್ರೊ ನಿಮ್ದೇ ಹೇಳ್ಬೇಕು ಏನಾದ್ರೂ
ಮತ್ತೆ ನೀವು ಕಾಲೇಜ್ ಎಲ್ಲಿ ಮಾಡಿದ್ರಾ ಈಗ
ನಮ್ ಕಾಲೇಜ್ ಇಲ್ಲ ನೀವು ಕಾಲೇಜಗ ಹೋಗ್ತೀರಾ
ನಮ್ದು ಸೆಕೆಂಡ್ ಪಿಯುಸಿ ಮುಗತಿ ಈಗ ಡಿಗ್ರಿ ಫಸ್ಟ್ ಸೇಮಿ ಅಂತ
ಹೌದಾ ನಾವು ಎಲ್ಲ ಹೋಗಲ್ಲ ಕಾಲೇಜ್ಗೆ
ಹೋಗಲ್ವಾ
ಹಾ ನಿಮ್ ಕಡೆ ಎಲ್ಲಾ ಹುಡುಗರ ಕ್ರಿಕೆಟ್ ಆಡ್ತಾರ
ಗಲ್ಲಿ ನಾವ ಈಗ ಸದ್ಯಕ್ಕೆ ಗಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೇವೆ ನಾವು
ಹ್ಮ್
ಹಲೋ
ಹಲೋ ಹೇಳ್ರಿ
ನಾವ ಸದ್ಯಕ್ಕೆ ಹೀಗೆ ಗಲ್ಲಿ ಕ್ರಿಕೆಟ್ ಆಡ್ತಾ ಇದ್ದೇವೆ.
ಹಾ
ನೀವೇನ್ ಮಾಡ್ತಾ ಇದ್ದೀರಾ
ನಾವು ಕ್ರಿಕೆಟ್ ಆಡ್ತೀವಿ ನಾವು ಗಲ್ಲಿ
ಯ ಗಲ್ಲಿ ಕ್ರಿಕೆಟಾ ಬೆಟ್ಟಿಂಗ್ ಆಡ್ತೀರಾ ಇಲ್ವಾ
ಬೆಟ್ಟಿಂಗ್ ಟೂರ್ನಮೆಂಟ್ ಇಂತಾವ ಆಡತೀವಿ
ಮತ್ತೆ ಮತ್ತೆ ಹೇಗಿದೆ ಕೃಷಿ ಅದು ಟಾಸ್ ಮುಗದವನ ಮಾಡ ಹಾ ಆಟೋ ಡಬ್ ಮಲಿಕ್ಕೆ ಹಲ್ಲ ಮತ್ತೆ ಕೃಷಿ ಅದು ಹೇಗಿದೆ ನಿಮ್ ಕಡೆ
ಚೆನ್ನಾಗಿದೆ ಅಲ್ಲ
ಹತ್ತಿ ಬೀಜ ಬಿತ್ತಿದರ ಚೆನ್ನಾಗಿ ಬರ್ತದೆ ಅ ಅ್ರ ಬಾ ಅದೇ ಬ್ರೋ ನಿಮ್ ನಂಬಿ ಆಗ್ತಿದ್ದೇವೆ ನಾವು ಮತ್ತಿಂದಗಡೆ ಏನ ಆ ನಿ ಬೀಳಅಲ್ವಲ್ವಾ
ಹಾನಿ ಬಿಳಲ್ಲ ಇಳೇವರ್ ಜಾಸ್ತಿ ಬರ್ತನ ಒಬ್ಬ ಹೋಗದ್ರೆ ಇಳೇವಾರಿ ಜಾಸ್ತಿ ಬರ್ತಕ್ ಗೋಬ್ರ ವಗದಷ್ಟ ಚಲೋ ಬೀಜ ತಂದಹಾಕ್ಬೇಕು.
ಹಾ ಸರಿ ಬ್ರೋ ಇಟ್ ಬಿಡಿ ಸರಿ